ನಮಸ್ತೆ
ನಮಸ್ತೆ ಯಾರ್ ಮಾತಾಡ್ತಿರೋದು
ದಿವ್ಯಾ ಅಂತ ನೀವ್ಯಾರ್ ಮಾಡ್ತಿರ ಮಾತಾಡ್ತಿರೋದು
ನಾನ್ ಸಂಜೀವಿನಿ ಅಂತ ನೀವು ದಿವ್ಯಜ್ಯೋತಿನ ದಿವ್ಯನ
ನನ್ ದಿವ ಅಂತಾನೂ ಅನ್ಬೋ ಅ ಅಂತ ಹೇಳ್ತೇನಿ ಅದ ಅದ ನಂಗೆ ಇಷ್ಟ ದಿವ್ಯಾ ಅಷ್ಟೇನ
ಹ್ಮ್ ಆಯ್ತಾಯ್ತು
ಹ್ ತಿಂಡಿ ಮಾಡುದ್ರಾ ಹಾ ಮಾಡ್ತೀನಿವಾಗ
ತಿಂಡಿ ಇಲ್ಲ ಮಾಡ್ದ
ಮಾಡಿಲ್ಲ
ಮಾಡ್ದೆ
ಹಾ ಮಾಡ್ದ ಏನ್ ಮಾಡದ್ರಿ
ಏನಿಲ್ಲ ಅದು ನಿಮಗ್ ಗೊತ್ತಾ ಮಂಗ್ಳೂರ್ ಸೈಡ್ ಫೇಮಸ್ ಇದೆ ಅವಲಕ್ಕಿ ಮತ್ತೆ ಕೊಬ್ಬರಿ
ಓ ಸ್ವೀಟು ನಂಗ್ ತಿನ್ಬೇಕನಿಸ್ತಿದೆ ಈಗ ನೀವ್ ಹೇಳ್ತ ತಕ್ಷಣ
ನಾನು ತಗೊಂಡ್ ಬರ್ತೇನಿವತ್ತು ಅವಲಕ್ಕಿ ಈಗ ತಿಂದೆ ಮತ್ತೆ ತಿಂತೇನೆ
ನೀವು ಬ್ಲೂಟೂತ್ ಅದ್ನ ಸೌಂಡ್ ಮಾಡ್ಬೇಡಿ ನಂಗೆ ತುಂಬಾ ಕಟ್ ಕಟ್ ಆ್ತ
ನಿಮ್ಗೆ ಹೆಂಗ್ ಗೊತ್ತಾಯ್ತು ನಾನ ಅದೇ ಸೌಂಡ್ ಮಾಡ್ತಿದ್ದೀನ ಅಂತ ಎಷ್ಟು ದೂರ ಮಾಡ್ತಿದ್ದೀನಿ
ನನ್ ಹತ್ರ ದುಡ್ಡು ದುಡ್ಡಿದೆ ಗೊತ್ತಾಗುತ್ತೆ
ಅದು ತೂನ ಇಟ್ಟು ಮಾಡ್ತಿದ್ದೀನಿ ನಿಮ್ಗೆ ನಿಮ್ದು ಕಿವಿ ಶಾರ್ಪ್ ಅನ್ಸುತ್ತೆ
ಹೌದು ನಾನು ಬ್ಲೂಟೂತ್ ಯೂಸ್ ಮಾಡ್ತಿದ್ದೀನಲ್ವಾ ಕೇೇಳಸುತ್ತೆ
ಹ್ಮ್
ಹ ಹ ಮತ್ತೆ ನೀವು ಎಲ್ಲಾದ್ರೂ ಪ್ರವಾಸಕ್ಕೆ ಹೋಗಿದ್ರ
ಇಲ್ಲ ಇಲ್ಲ ಅದಕ್ಕೆಲ್ಲ ನಂಗೆ ಇಂಟ್ರೆಸ್ಟ್ ಇಲ್ಲ ಪ್ರವಾಸ
ಹೌದು
ನಂಗೆ ಕಾರುಗಳು ಎಲ್ಲ ತಗೊಳ್ಳುದು ತುಂಬಾ ಇಷ್ಟ ಮರ್ಸಿಡಿಸು ಥಾರ್ ಅವೆಲ್ಲಾ ಚೆನ್ನಾಗಿರುತ್ತಲ್ವಾ ಅದ್ರ
ಹೌದಾ ತುಂಬಾ ಚೋಕ್ ಮಾಡ್ತೀರಪ್ಪ
ಜೋ ಯಕೆ ಅಂತ ಉಂಟು ನಂಗೆ ಕಾರ್ ಇಷ್ಟ ಅಂದ್ರೆ ನಿಮ್ಗೆ ಜೋಕ್ ಆಗ್ತಿದಯಾ
ಇಲ್ಲ ಬಿಡಿ ಮತ್ತೆ ಯಾವ ಕಾರು ಇಷ್ಟ ನಿಮ್ಗೆ
ನಂಗೆ ತಾರ್ ಇಷ್ಟ ಇತ್ತು ಅದು ಬ್ಲ್ಯಾಕ್ ಕಲರ್ ತಾರ್ ತಗೋಬೇಕಂತ ತುಂಬಾ ಆಸೆ ಇತತ್ತು ಆದ್ರೆ ಈಗ ಎಲ್ಲ ಕ ಎಲ್ಲರ ಕಡೆ ಟಾರ್ ತಗೊಳ್ತಿದ್ದಾರೆ ಎಲ್ಲ ಏನು ಅದು ಚೆನ್ನಾಗಿಲ್ಲ ಈಗ ಹಾ ಅದಕ್ ರೊಕ್ಕ ಬೇಕಲ್ವಾ
ಹಾ ದುಡ್ಡು ತಗೊಳ್ಳೊಳ್ಳಿ
ಹ್ಮ್ ಅದೇ ಓದ್ತಿದ್ದೀನಿ ಈಗ ನಾವು ಹೋದಮೇಲೆ ತಗೋತೀನಿ
ಮತ್ತೆ ಮತ್ತೇನ್ ಇಷ್ಟ ನಿಮ್ಗೆ ಬೈಕ್ ಬುಲ್ಲಟ್ ಎಲ್ಲ ಏನ್ ಇಷ್ಟ ಇಲ್ವಾ
ಇಲ್ಲ ಕಾರ್ ಎಷ್ಟ ಅದು ವ್ಯಾನ್ ಇರುತ್ತಲ್ವಾ ಅದು ಹೇಳ್ತಾರ್ ನೋಡಿ ಕಳ್ಳರು ಕಳ್ಳರು ಅದು ಕಿಡ್ನ್ಯಪ್ ಮಾಡಲಿಕ್ಕೆಲ್ಲ ತೊಗೊಳ್ತಾರೆ
ಓ ಅದು ಸೇರಿನೆಲೆ ಇರುತ್ತಲ್ಲ ಕಾರಿನಲ್ಲಿ
ಏನು ಸೈರನ್
ಮತ್ತೇ ಕಳರು ಕಳ್ಳ ಅದೇನೋ ಒಂದಲ್ಪ
ಅದೆಲ್ಲ ವ್ಯಾನ್ ಇರುತ್ತ ನೋಡು ಕಾಲೇಜ್ ಶಾಲೆಗೆ ಹೋಗಲಿಕ್ಕೆ ಮಕ್ಕಳಿಗೆ ವ್ಯಾನಿರುತ್ತಲ್ಲ ಅದು ಒಂದು ತಗೊಳ್ಬೇಕಂತ ಆಸೆ
ಯಾಕೆ ಅಷ್ಟು ಕೆಟ್ಟ
ಅದು ವ್ಯಾನ್ ನೋಡಿದ್ರೆ ಎಲ್ ಹಂಚ್ತಾರಲ್ವಾ ಯೋ್ ಕಿದ್ಞಂಪ್ ಮಾಡಿಕ್ ಬಂದಿದ್ದಾರೆ ಓಡ್ಕೊಳ್ಳಿ ಓಡ್ಕೊಳ್ಳಿ ಹೋಗಿ ಅಂತ ಅದಕ್ಕೆ ತಗೋಬೇಕಂತ ಆಸೆ
ಹೌದಾ ತುಂಬಾ ಕೆಟ್ಟ್ದ ಆಸೆ ಇದೆ ನಿಮ್ಗೆ
ಅದು ಎಲೆಕ್ಟ್ರಿಕ್ ಕಾರ್ ಇದೆ ಅಲ್ವಾ ಅದು ತಗೋಬೇಕಂತ ಆಸೆ
ಹ್ಮ್ ಹೌದಾ
ಹೊಂಡಾಯಿ ಹೊಂಡಾಯಿ ಹೊಂಡ ಎಲ್ಲದುೂ ಕಾಮನ್ ಅವೆಲ್ಲ ತಗೋಬೇಕಂತ ಇಲ್ಲ
ಮರ್ಸಿಡೀಸು ಮತ್ತೆ ಎಸ್ಮಾ ಟಯಟಾಯ ಅವೆಲ್ಲ ತಗೋಬೇಕಂತ ಆಸೇವೆ ತಗೊಳ್ಬೇಕು ಇನ್ನೇನು ಟ್ರಿಪ್ಪಿಗೆಲ್ಲ ಹೋಗಿ ರೊಕ್ಕ ಎಲ್ಲ ವೇಸ್ಟ್ ಮಾಡುದು ತಿನ್ನುದೆಲ್ಲ ವೇಸ್ತದ ಅಕ್ಕ ಅದೆಲ್ಲ ಬೇಡ ಏನ್ ಮೆಮೊರಿ ಬೇಕಾಗಿಲ್ಲ ಕಾರ್ ತಗೊಂಡ್ರೆ ಸಾಯತನ ಮೆಮೊರಿ ಇರುತ್ತೆ
ಹ ಟ್ರಿಪ್ಪಿಗೆ ಹೋದ್ರು ಫೋಟೋಸ್ ಎಲ್ಲ ಇರುತ್ತೆ ನೀವು ಅದನ್ನ ನೋಡ್ಕೊಂಡು
ಕಾರ್ ಆದ್ರೆ ಕಾರ್ ನಿನ್ ಜೊತೆ ಇರುತ್ತೆ ಎಲ್ಲಾ ಕಡೆ ಬರುತ್ತೆ ನಿನ್
ಫೋಟೋಸು ನಿಮ್ ಜೊತೆ ಇರುತ್ತೆ ನಿಮ್ಗೀಗ ಯಾವ್ದಾದ್ ಕೇಳಿದ್ರೆ ಎಲ್ಲೆಲ್ಲಿ ಹೋಗಿದ್ರಿ ಅಂತ ಹೇಳಿ
ಇಂಜಿನಿಯರ್ ಮಾಡ್ತಿದ್ದೀರಲ್ವಾ ಎ ಐ ಇಂಜಿನಿಯರು ಅದ್ರಲ್ಲಿ ಎಲ್ಲ
ಅಂತ ನಾವು
ಈಗ ಅದಕ್ಕೆ ಸ್ಕೋಪ್ ಇ ಅಲ್ವಾ ಅದಕ್ಕೆ ನಾನು ಗೆಸ್ ಮಾಡ್ದ ಅದೇ ಮಾಡ್ತಿದ್ದೀರಾ
ಸೈನ್ಸ್ ಮಾಡ್ತಿದ್ದೀವಿ
ಏನಾದ್ರು ಮಾಡ್ಕೊಳಿ ಏನಾದ್ರು ಮಾಡ್ಕೊಳಿ
ಮತ್ತೆ ಅದಕ್ಕೆ ಹೇಳ್ತೀರಾ ನಾವ್ಗೆ ಏನ್ ಮಾಡ್ತಿದ್ದೀರಾ ಅಂತ ಕೇಳಿದ್ರೆ ನೀವು ಮತ್ತೆ ಮಾಡ್ಕೊಳ್ಳಿ ಅಂತ ಅಷ್ಟೇ
ಎ ಐ ಜನ್ರೇಟೆಡ್ ಎಲ್ಲ ಫೋಟೋ ನೋಡಿಲ್ವಾ ನಾನು ಹೆಂಗಾದ್ ಫೋಟೋ ಬೇಕಲ್ವಾ ನಿಮ್ಗೆ
ಫೋರ್ಟ್ ನಮಗ್ ಬೇಡ ಅದು ಎಕ್ಸ್ಪೀರಿಯನ್ಸ್ ಇರ್ಬೇಕು ಟ್ರಿಪ್ಪಿಗೆ ಹೋಗಿರೋದು
ಅದೆಲ್ಲ ನೀವು ಕನ್ಸಲ್ ಕಾಣಿ ಆಯ್ತು ಎಲ್ಲ ಎಕ್ಸ್ಪೀರಿಯನ್ಸ್ ಆಗುತ್ತೆ
ಕನ್ಸಲ್ಯಾ ಕಾಣ್ಬೇಕು ಹ್ಮ
ಏನಾದ್ರು ಮಾಡ್ಕೊಳ್ಳಳಿ ಕಾರ್ ತಗೊಳ್ಳಿ ಆಯ್ತು ಟ್ರಿಪ್ಪಿಗೆ ಹೋಗ್ಲಿಕ್ಕೆ ರೊಕ್ಕ ಎಲ್ಲ ಉಳಿಸಿ
ಹಾ ನೀವು ಕಾರ್ ತಗೊಳ್ಳಿ ನೀವು ಕಾರ್ ತಗೊಂಡು ನಮಗ್ ಕೊಡಿ ನಾವು ಟ್ರಿಪ್ಪಿಗೆ ಹೋಗಿ ಯೂಸ್ ಮಾಡ್ಕೊತೀವಿ
ಹ್ಮ್ ನಮ್ಮ್ ಮನೇಲಿ ಮನಿ ಪ್ಲಾಂಟ್ ಇದೆ ಅದು ಅದೋಳ ಮನಿ ಬರುತ್ತೆ ಗೊತ್ತಾ ನೋಟ್ ಎಲ್ಲ ಬೀಳುತ್ತಿರುತ್ತೆ ಅದ್ರಿಂದ ನಾನ ಇನ್ನು ಕೊಡ್ತೀನಿ
ಮಳ
ಹೇಳ್ತೀನಿ ಅ ಅಂಡೋಮಾನ್ ನಿಕೋಬಾರಲ್ಲಿ ಬನ್ನಿ
ಹೌದಾ ನಿಜ ಅಲ್ಲಿ ನಿ ಮನೆ ಇದಾನ
ಕಲ್ಲಖರೆಖರೆ
ಓ ನಿಜ ನಿಜ ಅದೇನು ಕರೆ ಕರೆ
ಅದು ಅಂಡೊಮನ್ ಅನ್ನಿಕೊಬಾರದು ಹಿಂಗೆ ಮಾತಾಡ್ತಾರೆ
ಹೌದಾ ಹೌದಾ ತುಂಬಾ ಚೆನ್ನಾಗ್ ಮಾತಾಡ್ತಾರೆ ಅನ್ಸುತ್ತೆ ಅಂಡ ಬನಿಗೆ ಏನೇನಿದೆ ಅಂಡಮ್ಮನಿಗೆೊಬರಲ್ಲಿ ನೋಡೋದು ತರ ಹ್ಮ
ಒಂದ್ ಸ್ವಲ್ಪ ವೇಟ್ ಮಾಡಿ ನಾನ ನೆ ನಸ್ಕೊಳ್ತೇನಿ ಅಂಡಮಾನ್ ಅ
ಕಳಿ ನೆನ್ಸ್ಕೊಳ್ಳಳಿ ವೈಟ್ ಮಾಡ್ತಿರ್ತೀನಿ
ಎಂತ ಹ್ಮ್ ಏನು
ನೆನ್ಸ ಹಸ್ಟಲ್ಲ
ಅದೇ ನಾನು ಹೇಳ್ದೇ ಅಲ್ವಾ
ನಿಮಗೆ ಏನು ಇಷ್ಟ ಕುಡಿಯೋದರಲ್ಲಿ ಟೀ ಕಾಫಿ ಜ್ಯೂಸ್ ಏನು ಇಷ್ಟ ಏನು ಕುಡಿತೀರ ನೀ ಜಾಸ್ತಿ
ನಾನು ಸರಿ ಕುಡಿತೀನಿ ಅದು ಒಂದೇ ನಂಗೆ ಇಷ್ಟ ಇದು ಟೀ ಕಾಫಿ ಅವೆಲ್ಲ ಬೇಡ ಸುಮ್ನೆ ಅವೆಲ್ಲ ಸಿಗೋಲ್ಲ ಅಂಡೋ ಮಾರ್ನಕ್ಕೋಬಾರ ಲ್ಲಿ ಅಲ್ಲ
ಟಿ ಕಾಫಿ ಸಿಗಲ್ವಾ ಅಂಡಮೋನಲ್ಲಿ
ಇಲ್ಲ ಸಿಕ್ಕರು ನಾನ್ ತಗೊಳದಪ್ಪಾ ನೀವು ಅಂಡೋಮಾನ್ ನಿಕೋಬಾರ್ ಅಲ್ಲಿ ನೀಲ್ ಐಸ್ಲ್ಯಾಂಡ್ ಅಂತ ಇದೆ ಅದಕ್ಕೆ ನೋಡಿ ಚೆನ್ನಾಗಿರುತ್ತೆ
ಹೌದಾ ನೀವುಹೋಗ್ ಬಂದಿದ್ದೀರಾ
ಇಲ್ಲ ನಾನು ಹೋಗ್ ಬಂದಿಲ್ಲ ಕೇಳಿದ್ದೀನಿ ಎ ಚೆನ್ನಾಗಿರುತ್ತೆ ಅಂತ
ನೀವ್ ಅಲ್ಲೇ ಇಡ್ತೀರ ಅಲ್ವಾ ಹೋಗ್ ಬಂದಿಲ್ವಾ
ರ ಬಾರ್ ಬಾರ್
ಹೋಗಿದ್ದೀರಾ ಇಲ್ವಾ ಅಂತ
ನೀವೇ ಅಂದ್ರಿ ಅಲ್ವಾ ಅಂಡೋ ಬಾರ್ ನಿಕೋಬಾರ್ ಅಲ್ಲಿ ರ್ಇಡ್ತೀನಿ ಅಂತ ಅದಕ್ಕೆ ಕೇಳ್ದು ಹೋಗಿದ್ದೀರಾ ಇಲ್ವ ಯಾಕ ಸಿಟ್ಟಾಗ್ತಿರ ಬಿಡಿ
ನೀವು ಬನ್ನಿ ಸ್ಕೂಬಾ ಡೈವಿಂಗ್ ಸ್ನೋ ಕ್ಲೈಂಗ್
ಹ ಸ್ಕೂಬಾ ಡೈವಿಂಗ್ ನನಗೆ ತುಂಬಾ ಇಷ್ಟ
ಬನ್ನಿ ಹೋಗುವ
ಹಾ ಸರಿ ಅಡ್ರೆಸ್ ಹೇಳಿ ನೀವು ಅಲ್ಲಿ ನಮ್ಗೆ ಹೆಂಗ್ ಬರೋದಂತ ಗೊತ್ತಿಲ್ಲ
ಅದು ನನ್ ಕ್ಯಾಪಿಟಲ್ ಅಲ್ಲಿ ಇರ್ತೀನಿ ಪಾಟ್ ಬ್ಲೇಯರ್ ಅಂತ ಅದು ಕ್ಯಾಪಿಟಲ್ ಇದೆ
ಹೌದಾ ನಿಮಗ್ ಅನ್ನಕ್ಕೆ ಬರ್ತಿಲ್ಲ ಅನ್ಸುತ್ತೆ ಕ್ಯಾಪಿಟಲ್ ಅಲ್ಲಿ ಬೋರ್ ಬೋರ ಏನು ಅಂತಿದ್ದೀರಾ ಅಂತದ್ರಲ್ಲಿ ಹೆಂಗಿರ್ತೀರಾ ನೀವು
ಅದೇ ಅದ ಅದೇ ಪಾಟ್ರಂತ
ಹೌದಾ
ಹ್ಮ್ ಅದು ಫೇಮಸ್ ಇದೆ ಯಾ್ದಕ್ಕಂದ್ರೆ ಲ ಮತ್ತೆ ಸೌಂಡ್ ಶೋ ಇದೆ ಅದಕ್ಕೆ
ಹೌದಾ ಹ ಗೂಗಲ್ ಎಲ್ಲಾ ತೋರಿಸತ ನಿಮ್ಗೆ
ಗೂಗಲ್ ಅಲ್ಲಿ ಯಾರು ನಾನು ಕರಿ ಕರಿ ಇರುದಲ್ಲಿ ನಾನು ಕೇಳಿದ್ದೀನಿ ಮಾತುಗಳು ಎಲ್ಲ
ಹೌದಾ ನಂಗ್ ಫೀಲ್ ಆಯ್ತು ನೀವು ಗೂಗಲ್ ಅಲ್ಲಿ ನೋಡ್ತಿದ್ದೀರಾ ಅದಕ್ಕೆ
ಅಯ್ಯೋ ಹಂಗೇನಿಲ್ಲ ನೀವು ಬರ್ಬೇಕಂದ್ರೆ ಮೊದ್ಲೇ ಒಂದು ತೆಂಗಳಕಿನ ಮೊದಲೇ ಟಿಕೆಟ್ ಮಾಡಿಕೊಳ್ಳಿ
ಬಿಡಿ ನಾವ್ ಫ್ರೀ ಆದಾಗ ನಮ್ದಗ ಎಕ್ಸಾಮ್ಸ್ ನಡೀತಿದೆ ಬರಕ ಆಗಲ್ಲ
ಆಯ್ತಾಯ್ತು ಅರ್ಜೆಂಟ್ ಏನಿಲ್ಲ ನಿಮ್ಮ್ ಟೈಮ್ ತಗೊಳ್ಳಿ ಟೇಕ್ ಇವರ್ ಓನ್ ಟೈಮ್
ಓಕೆ ಓಕೆ ಟೇಕ್ ತಗೊಣ್ತೀನಿ ಮತ್ತೆ ತಿಂಡಿ ಅಲ್ಲಿ ಏನ್ ಇಷ್ಟ ನಿಮ್ಗೆ
ಅದೇ ಹೇಳದೆ ಅಲ್ವಾ ನಾನ್ ತಿಂಡಿ ಎಲ್ಲಾ ಮಾಡಲ್ಲ
ಉಪವಾಸನಾ ಇರೋದು ನೀವು
ಇಲ್ಲ ನಾನ್ ಸಾರಾಯಿ ಕುೂಡಿದ್ದೀನಿ ಬಿ ಆರ್ ಬಿ ಆರ್ ಅದಷ್ಟೇ ಅದ ಮೇಲೆ ಇರೋದು ಇಲ್ಲಿ ಅಂಡಮಾನ್ ನಿಕೋಬಾರಲ್ಲಿ
ಹೌದಾ ಜಾಸ್ತಿ ಅದೇ ಫೇಮಸ್ ಅಲ್ಲಿ ಅಂದ್ರೆ ಚೀಪ್ ಸಿಗುತ್ತಾ ಅಥವಾ ಕಾಸ್ಟ್ಲಿ ಇರುತ್ತಾ
ಅದು ನಾನ್ ಗೋವಾಕ್ ಹೋಗಿದ್ನ ಅಲ್ಲಿಂದ ತಗೊಂಡ್ ಬಂದಿದ್ದೆ ಇಲ್ಲಿ ಗೊತ್ತ
ಅಯ್ಯೋ ಅತ್ ಹೆಂಗೆ ಅಲ್ಲಿಂದ ತಕೊಂಡ್ ಬರಕ್ ಬಿಡ್ತಾರೆ ನಿಮ್ಗೆ ದುಡ್ಡು ಫೈನ್ ಹಾಕಲ್ವಾ
ಹ್ಮ್ ತಗೊಳ್ಳಿ ಫೈನ್ ತಗೊಳ್ಳಿ ಎಲ್ಲ ತಗೊಳ್ಳಿ
ಹ್ಮ ಅಷ್ಟು ರಿಚ್ ನೀವು ಎಷ್ಟ ತಗೊಂಡ್ರರು ಫೈನ್ ಒಂದು ಬಾಟಲ್ ಗೆ
ಒಂದ್ ಬಾಟಲ್ ಗೆ ಟೂ ಹಂಡ್ರೆಡ್ ರುಪೀಸ್ ತಗೊಂಡ್ರು
ಅಯ್ಯೋ ನ ಕಥೆ ಹೇಳ್ತಿದ್ದೀರಾ ನೀವು ನಮ್ಗೆ ಕಥೆ ಹೇಳ್ತಿದ್ದೀರಾ
ಕಥೆ ಯಾಕೆ ಹೇಳಲಿ ಅಪ್ಪಾ
ಟೂ ಹಂಡ್ರೆಡ್ ಹೆಂಗ್ ತಗೋತಾರೆ ಜಾಸ್ತಿ ತಗೋತಾರೆ
ಇಲ್ಲ ಇಲ್ಲ ಹಾ ನಮ್ಗೆ ಗೊತ್ತಿರವ್ರೇ ಇದ್ರು ನಾನ್ ಹೆಂಡ್ತಿ ನನ್ ಗಂಡ ಇದ್ದ ಅಲ್ಲಿ ಅವ್ನಿಗೆ ಹೇಳ್ದಿ ನಾನ ತಗೊಂಡ್ ಹೋಗ್ತಿದ್ದೀನಿ ಅಂತ
ನಿಮ್ದು ಮದ್ವೆನೂ ಆಗಿದೆ
ಹೌದು
ಸ ಇಷ್ಟು ಬೇಗ ಮದ್ವೆ ಆದ್ರ
ಹ್ಮ್
ಹ್ಮ್ ಆಯ್ತು ನಿಮ್ ಜೊತೆ ಮಾತಾಡಿ ನಮ್ಗೆ ತುಂಬಾ ಸಂತೋಷವಾಯ್ತು
ನಂಗು ತುಂಬಾ ಅಂದ್ರೆ ತುಂಬಾ ಅಂದ್ರೆ ತುಂಬಾ ಸಂತೋಷ
ಸಾಕು ಮತ್ತೆ ಅಂಡಮನ ನಿಕೋಬಾರ್ ಅಲ್ಲಿ ಸಿಕ್ತೀನಿ ಆಯ್ತಾ
ಹ್ಮ್ ಆಯ್ತ ಆಯ್ತು ಬಾಯ್